ಆ ಅದೇ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸಬೇಕಾಗಿತ್ತು
ಹೌದ್ರಾ ಯಜ್ ಮ್ಯಮ್ ಹೌದ್ರಾ ಹಾ ಹೇಳಿ ಮ್ಯಾಮ್
ಅದೇ ಸರ್ ಫೀಸ್ ಸ್ಟ್ರಕ್ಚರ್ ಎಲ್ಲ ಹೆಂಗಗುತ್ತೆ ಸ್ಕೂಲ್ ಬಗ್ಗೆ ಅಲ್ಲಿ ದು ಎಂತ ರ್ಯಾಂಕಿಂಗು ರಿಸಲ್ಟ್ ಎಲ್ಲಾ ಹೆಂಗ ಇಿದೆ ಅದೊಂದು ಸ್ವಲ್ಪ ಹಳ್
ಹ್ಮ್ ಎಲ್ಲಾ ಈ ಸ ಈ ಟೈಮ್ ಎಲ್ಲ ರೆಿಸಲ್ಟ್ ಚೆನ್ನಾಗ್ ಬಂದಿದೆ
ಹಾ ಸರ್
ನೀವು ಇರೋದು ಮ್ಯಾಮ್
ನಾನು ವಿಜಯನಗರಲ್ಲಿರೋದು ಸರ್ ನಿಮ್ಮ ಸ್ಕೂಲಲ್ಲಿ ಬರುತ್ತೆ
ಮ್ಯಾಮ್ ಅಲ್ಲೇ ನಿಯರ್ ಬೈ ಬರುತ್ತೆ ಮ್ಯಾಮ್ ಇದ್ರಲ್ಲಿ ಕೆಂಗೇರಿ ಈ ಕಡೆ
ಹಾ ಹಾ ಅದೇ
ಅಲ್ಲ ಮ್ಯಾಮ್ ಇ್ ನಂಬರ್ ಏನಾದ್ರು ಕೊಟ್ರಾ ನಿಮ್ ಗೊತ್ತಿಲ್ಲದೆ ೋನ್ ಮಾಡಿ ಹೆಂಗಗೆ ಏನ್ರು ನೋಡಿ ಪಂಪ್ಲಲೆಸ್ ನೋಡ್ಫೋನ್ ಮಾಡ್ರೆ ಇನ್ ಗೊಿದ್ದು ನಾ ಸ್ಕೂಲ್ ಅಡ್ರೆಸ್ ಗೊತ್ತಿದ್ದು ಫೋನ್ ಮಾಡಿದ್ರ
ಗೊತ್ತಿರ್ಲಿಲ್ಲ ಸರ್ ಹಿಂಗಗೆ ಹೇಳಿದ್ರು ನಮ್ಗೆ ಒಬ್ರು ಇಲ್ ಚೆನ್ನಾಗಿದೆ ಅಂತ ಅವ್ರು ಹೇಳಿದ್ರು ಅಡ್ರೆಸ್ ನನಗೆ ಮರ್ತೋಗಿತ್ತು
ಇಲ್ಲಿ ಪರವಾಗಿಲ್ಲ ಓಕೆ ಮ್ಯಾಮ್ ಓಕೆ ಪರವಾಗಿಲ್ಲ ಅಲ್ಲಿೇ ನೇರ್ ಮಿೆ ನಿಮ್ ಹತ್ರ ಗೊತ್ತಾವಳ ಏ ಪ್ರಾಬ್ಲ್ ಇಲ್ಲ
ಹ ಹಾ ಸರ್ ಅದೇ ಅದೇ ಅದೇ ಫೀಸ್ ಸ್ಟ್ರಕ್ಚರ್ ಹೇಳ್ಬೇಕಿತ್ತು ಸರ್
ಮ ಮ್ಯಾಮ್ ಫೀಸ್ ಬಂದ್ಬಿಟ್ಟು ನಿಮಗೆ ಸೆವೆಂಟಿ ದೌಸಂಡ್ ಆಗುತ್ತೆ
ಖಂಡಾರ್ ಗಾರ್ಡನ್ಗೆ ಅಷ್ಟು
ಹಾ ಮ್ಯಾಮ್ ಇದದೆ ಮ್ಯಾಮ್ ನಮ್ದು ಸ್ವಲ್ಪ ಇದ ಇದಾಗುತ್ತಲ್ಲ ಮ್ಯಾಮ್ ಸ್ಪೆಷಾಲಿಟಿಸಸ್ ಬಾಳ ಇದೆ ಮೇಮ್ ಆತರ ಹೇಳೋದಲ್ಲ ಸ್ಪೆಷಾಲಿಟಿಸಸ್ ಬಾಳ ಇದೆ ಆತರ ಹಂಗ ಕಮ್ಮ ದುಡ್ಡನ್ ಪ್ರಶ್ನೆ ಅಲ್ಲ ಮ್ಯಾಮ್ ಎಲ್ಲ ಬಂದು ಕರ್ಕೊಂಡೋಗಿ ಸ್ಕೂಲಿಗೆ ಹೋಗೋವರೆಗೂ ನಮ್ಮ ಕಡೆ ಎಲ್ಲ ಎಲ್ಪರ್ಸ್ ಇಬ್ಬರು ಇರ್ತಾರೆ ಮ್ಯಾಮ್ ನಿಮ್ ರ ಡೋರ್ ಡೆಲಿವರಿ ಅಂತಾರಲ್ಲ ಮ್ಯಾಮ್ ಡೋರ ಹತ್ರ ಬಿಡೋರೆಗೂ
ಓಕೆ
ಹ ಮತ್ತೆ ನಮ್ ಸ್ಕೂಲ್ ಅಲ್ಲಿ ಆ ರೂಮ್ ರೂಮ್ವರೆಗೂ ರೂಮ್ ಡೋರ್ ವರ್ಗೂನು ಮತ್ತೆ ಕ್ಲಾಸ್ ಟೀಚರ್ಗೆ ಒಪ್ಸೋವರ್ಗುನು ಇಬ್ಬರು ಇರುತ್ತೆ ಮ್ಯಾಮ್ ಒ ಹಡುಗೆ
ಓಕೆ
ಹತ್ರರ ಏನು ಇದಿಲ್ಲ ಮ್ಯಾಮ್ ಅವಿಗೆ ಒಬ್ಬೊಬಿಗೆ ಬಿಡಲ್ಲ
ಓಕೆ
ಲ್ಲ ಇರ್ತಾರೆ ಸೇಫ್ಟಿ ಬಹಳ ಚೆನ್ನಾಗಿದೆ ಮ್ಯಾಮ್ ಫುಡ್ ಬಂದ್ಬಿಟ್ಟು ಎಲ್ಲ ತರ ಫುಡ್ ಇರುತ್ತೆ ಮ್ಯಾಮ್ ನಮ್ಮ ಹತ್ರ ಇಲ್ಲಿ
ಕೆ ಅದು ಫೀ ಅದು ಕ್ಯಾಂಟೀನ್ಂದು ಫೀ ಸ್ಟ್ರಕ್ಚರ್ ಅಲ್ಲೇ ಆಡ್ ಆಗಿರುತ್ತೋ ಅಥವಾ ಅದನ್ನು ಎಕ್ಸ್ಟ್ರಾ ಕಟ್ಟ
ಇಲ್ಲ ಯಡ ಆಗರುತ್ತೆ ಮ್ಯಾಮ್ ಯಡ ಆಗರುತ್ತೆ ಬಟ್ ಏನು ಏನಾಗಿದೆ ಮಗು ಏನ ಎ ೀಕ್ಷ ಆಗಿರುತ್ತಲ್ಲ ಆತರ ಆ ಫ್ರೂಟ್ ತಿನ್ಿಸ್ಬಾರದು ಡಾಕ್ಟ್ರ ಸಜೆಸ್ಟ್ ಮಾಡಿರ್ತಾರಲ್ಲ ಮಾಮ್ ಆತರ ಏನಾದ್ರರು ಏನಾದ್ರು ಇದ್ರೆ ನೀವು ಡೈರಿ ಇರತ್ತಲ್ಲಾ ಆ ಡೈರಿಲಿ ಅಪ್ಡೇಟ್ ಬರ್ದಿ ಕಳಸ್ಬೇಕು ಮ್ಯಾಮ್ ಅನ್ನು ನಾವುಲ್ಲಿ ಕ್ಾಸ್ ಟೀಚರ್ೋಡಿ ಅದರೇ ಡಿಪೆಂಡ ಆಗ ಯಾವ ಥರ ುಡ್ ಅಂತ ಕೊಡ್ತಾರೆ್ಯಾಮ್ ಇಲ್ಲ ಆ ತರ ನೆ ಇದೇ ಫುಡ್ ಕೊಡ್ಬೇಕಂತ ನೀವೇಏನಾದ್ರು ಅದ್ರಲ್ಲಿ ಮೆನ್ಷನ್ ಮಾಡಿದ್ದೆ ಡೈರಿಲಿ ಅದೇ ಫುಡ್ ಕೊಡ್ತಾರಾ ಮ್ಯಾಮ್ ನಮ್ಮಲ್ಲಿ
ೆ ಸರ್ ಅದೇ ಸರ್ ಇದು ಅತ್ತೆ ಹಾಸ್ಪಿಟಲ್ ಫೆಸಿಲಿಟಿ
ಹ್ ಇಲ್ಲ ಇದೆ ಮ್ಯಾಮ್ ಫಸ್ಟ್ ಏಡ್ ಕ್ಲಿನಿಕ್ ಎಲ್ಲಾ ಇದೆ ಮ್ಯಾಮ್ ನಮ್ಮ ಹತ್ರ ಲೇಡಿಸಸ್ ಇದು ಚಿಡ್ರನ್ ಡ್ರಾಕ್ ಡಾಕ್ಟರ್ಸ್ ಮತ್ತೆ ಎಲ್ಲ ಸ್ಪೆಷಾಲಿಟಿ ಇದೆ ಮ್ಯಾಮ್
ಹ್ಮ
ಮೈನರ್ ಪ್ರಾಬ್ಲಮ್ಗೆ ಮೇಜರ್ ಪ್ರಾಬ್ಲಮ್ಗೆ ಎಲ್ಲ ಸ್ಪೆಷಾಲಿಟೀಸ್ ನಮ್ಮ ಹತ್ರ ಇದೆ ಮ್ಯಾಮ್ ಆ ರ ಎಮರ್ಜೆನ್ಸಿ ಅಂದೆ ಆಸ್ ಹೋಗಲೇಬೇಕು ಮೆಡಿಸಿನ್ ಸಿಗಲ್ಲ ಇಲ್ಲ ಅನ್ನ ಹತ್ರ ಏನಿಲ್ಲ ಫುಲ್ ಕಾಸ್ಟ್ಲಿ ಇದು ಮೆಡಿಸಿನ್ ಸಿಗುತ್ತೆ ನಮ್ಮಲ್ಲಿ
ಕ
ಹ ಎಕ್ಸ್ಟ್ ಮ್
ಅದೇ ಯಾವಾಗ ಸ್ಕೂಲ್ ನ ಅಡ್ಮಿಷನ್ಸ್ ಯಾವಾಗಿಲ್ಲ ಸರ್
ಮ್ ಅಡ್ಮಿಷನ್ ಈ ನೆಕ್ಸ್ಟ್ ನೆಕ್ಸ್ಟ್ ಮಂತ್ ಜಾಯಿನ್ ಆಗುತ್ತೆ ಮತ್ತೊಮ್ಮೆ ಸ್ಟಾರ್ಟ್ ಆಗುತ್ತೆ ಆ ಇನ್ನೊಂದು ಸ್ಪೆಷಾಲಿಟಿಸ್ ಹೇಳ್ತೀನಿ ಕೇಳಿ ಅಲ್ಲಿ ಎಲ್ಲಾ ನಮ್ದು ನೇಚರ್ ಎಲ್ಲಾ ಚೆನ್ನಾಗಿದೆ ಮ್ಯಾಮ್ ಅದಕ್ಕೋಸ್ಕ ಕರೇ ದೊಡ್ಡದಾಗಿ ಫೀಲ್ಡ್ ಎಲ್ಲ ಸೆಕ್ಯೂರಿಟಿಗೆ ದೊಡ್ಡದಾಗಿ ಕಟ್ಸಿದ್ದಾರೆ ಮ್ಯಾಮ್ ಇದೆ ಎಲ್ಲ ಹುಡುಗರಿಗೆಲ್ಲ ಒಥರ ನೋಡ ತಕ್ಷಣ ನೇಚರ್ ನೋಡಿದ್ರೆ ಒಂಥರ ಫೀಲ್ ಚೆನ್ನಾಗ ಆಗುತ್ತೆ ಅವ್ರಗ ಏನು ಮನೆ ಹೋಗ್ಬೇಕಂತ ನೆನಪಾಗಲ್ಲ ಮತ್ತೆ ಗೊಂಬೆದ ಗೊಂಬೆಗಳು ಮೆ ಆಕ್ಟಿವಿಟೀಸ್ ಇರುತ್ತಲ್ಲ ಮ್ಯಾಮ್ ಅವ್ರಿಗೆ ಚಿಕ್ಕ ಪುಡೂರಿಗೆ ಏನ್ ಇಷ್ಟ ಆಗುತ್ತಲ್ಲ ಆತರ ಎಲ್ಲಾ ತರ ನಮ್ಮ ಸ್ಕೂಲ್ ಗ್ರೌಂಡ್ ಇಂದ ಹಿಡಿದು ರೂಮ್ ಅಲ್ಲಿ ಎಲ್ಲ ಪ್ರತ ಒಂದು ಎಲ್ಲಾ ತರದಲ್ಲಿ ವಾಶ್ರೂಮ್ಗೆ ಹೋದ್ರು ಸಹ ಅವ್ರಿಗೆ ಖುಷಿಯ ಆಾಗೋ ಥರ ಎಲ್ಲ ಗೋಡೆಗಳ ಎಲ್ಲ ಚಿಟದಾಗಲಿ ಈ ಕಾರ್ಟೂನ್ಸ್ ಬರುತ್ತಲ್ಲ ಮ್ಯಾಮ್ ಟಿವ ವಿಲ್ಲಿ ಆ ಈ ತರ ಇದನ್ನೆಲ್ಲಾ ನಾವು ಪೇಂಟ್ ಮಾಡ್ಸಿದ್ದೀವಿ ಆಾಲ್ ಫುಲ್ು ಸ್ಕೂಲ್ ಏನಿದೆಲ್ಲಕ್ಕ ಆ ಬಿಲ್ಡಿಂಗ್ ಆ ಬಿಲ್ಡಿಂಗ್ ಫುಲ್ ನಾವು ನೇಚರ್ ಇಂದು ಗೊಂಬೆದು ಪ್ರಾಣಿಗಳ್ದ ಮತ್ತೆ ಇವರು ಒಳ್ಳೊಳ್ಳೆ ಹೆಸರಿರುವಂತಹ ಪ್ರಜೆಗಳ್ದು ನಮ್ಮ್ ದೇಶಕ್ಕೆ ಏನೇನ್ ಮಾಡಿದ್ರ ಎಲ್ಲ ಅದ್ರಲ್ಲೇ ತಿಳ್ಕೊಂಬಕ್ ನೋಡಿ ಪ್ರಜೆಗಳು ನೋಡಿ ಏನ ಅದ್ರ
ಅದ್ ಹೌದಾ ಅದೇ ಅದೇ ಅದೇ ಸರ್ ಅದೇ ಇದು ಮಕ್ಳಿಗೆ ಹಗೆ ಟೀಚರ್ಸ್ ಎಷ್ಟ್ ಜನ ಇರ್ತಾರೆ ಕ್ಲಾಸ್ ಅಲ್ಲಿ ಅಂತ
ಮ್ಯಾಮ್ ಟೀರ್ಸ್ ಬಂದುಬಿಟ್ಟ ಒಬ್ಬರು ಹ್ಯಾಂಡಲ್ ಮಾಡಕಿರ್ತಾರೆ ಮ್ಯಾಮ್ ಅಂದ್ರ ಅರ್ಥ ಆಯ್ತಲ್ಲ ಯಾವತರ ಅಂದ್ರೆ ಒಬ್ರು ಹೇಳ್ಕೊಡರು ಬೇರೆ ಅವರು ಗಮನ ಕೊಡ್ತಿರಲ್ಲ ಅದನ್ನ ಅವರು ಕಂಟ್ರೋಲ್ ಮಾಡಿ ಆತರ ಅವ್ರ ಟೀಚರ್ ಕಡೆ ಗಮನ ಕೊಡೋತರ ಮಾಡಕ್ ಒಬ್ರಿರ್ತಾರಮ್ಮ ಅರ್ಥಾ ಇದ್ರಲ್ಲಾ ಯಾವ್ ತರ ಅಂತ
ಹಾ ಆತ ಆಯ್ತು ಸರ್ ಅದೇ ಹಾ ಹಾ ಹೇಳಿ ಹೇಳಿ ಹೇಳಿ ಇಲ್ಲ ಹೇಳಿ
ಹ ರೂಮ್ ಅಲ್ಲಿ ಬಂದ್ಬಿಟ್ಟು ಒಬ್ರಗ ಒಬ್ಬರು ಇದಂತ ಇಟ್ಟಿರ್ತೀವಿ ಮ್ಯಾಮ್ ನಾವು
ಅದೇ ಎಷ್ಟು ಒ ಓಕೆ ಒಂದ್ ಸ್ಟೂಡೆಂಟಿಗೆ ಒಬ್ರು ಟೀಚರಾ ಸರ್
ಟೀಚರಲ್ಲ ಹ್ಯಾಂಡ್ಲ್ ಮಾಡಕ ಟೀಚರ್ ಒಬ್ಬ್ರ ಮ್ಯಾಮ್ ಅವ್ರ ಏನು ಮತ್ತ ಏನಾದ್ರು ಬಾಯಲ್ ಅಂತಾರ ಕೇಳ್ರಿ ಮೇ್ ಹೇಳ್ತೀನಿ ಫುಲ್ ಕೆಳವ್ರರಿಗೆಿಗೆ ಹೇಳ್ರಿ ರಾಮಲಿಮಕಿ ಡೋಡ್ಸ್ಕರಿ ಹಲೋ ಕೇಳಸಿದ್ದೇಾನ ಮ್ಯಾಮ್ ಮ್ಯಾಮ್ ಸಾರಿ ಮ್ಯಾಮ್ ನಗು ನಿಮ್ಗೆ ಏನಾದ್ೂ ಸಾರಿ ನಾನ್ ಹೇಳ್ತಿರೋದು ಹೆಂಗ ಹ ಟೀಚರ್ಸ್ ಅಪ್ಡೇಟ್ ಇತ್ತೆ ಮಾಮ್ ಇರ್ತಾರೆ
ಒಂದು ನಿಮಿಷ ಇರಿ ಹಾ ಈಗ ಹೇಳಿ ಸರ್
ಟೀಚರ್ಸ್ ಒಬ್ಬೇ ಇರ್ತಾರೆ ಮ್ಯಾಮ್ ಟೀಚರ್ ಅಂದ್ರೆ ಬೋರ್ಡ್ ಹತ್ತ ಇರ್ತಲ್ಲ ಆ ಟೀಚರ್ ಒಬ್ಬೇ ಇರ್ತಾರೆ ಬಟ್ ಅೋ ಹುಡುಗರು ಕೂತ್ಕೊಂಡಿರ್ತಾರಲ್ಲ ಮ್ಯಾಮ್ ಟೇಬಲ್ ಮೇಲೆ ಆಗಿದ್ರು ಅಲ್ಲಿ ಅವ್ರು ಏನ್ ಆಕ್ಟಿವ್ ಏನ್ ಮಾಡ್ತಿದಿದ್ದಾರೆ ಅವ್ರು ಇನ್ನೊಬ್ಬ್ರರಿಗೆ ಸಮಸ್ಯೆ ಮಾಡ್ತಿದಾರ ಹುಡುಗರಿಗೆ ಇಲ್ಲಾಂದ್ರೆ ಏನಾದ್ರು ಸಣ್ಣ್ ಚೆಂದ್ ಮೆಟೀರಿಯಲ್ ಇರ್ತಾವಲ್ಲ ಅವನ್ನೆಲ್ಲ ಬಾಯಿಲ್ ಇಡ್ಕೋದು ಚುಚ್ ಕಾಣೋದು ಕೊಯ್ ಕಾಣೋದು ತರಲೆ ಮಾಡ್ತಿರ್ತಾರೆ ಬಾಳ ಹುಡುಗರು ಯಾಕಂದ್ರೆ ತರಲೆ ಮಾಡ್ಕೊಂಡು ಬೆಳೆದಂದಿರ್ತಾರೆ ಅದನ್ನೆಲ್ಲ ಆ್ಯಾಂಡ್ಲ್ ಮಾಡಕೆ ಮೆ ಒಬ್ಬೊಬ್ಬ್ರಿಗೆ ಒಬ್ಬೊಬ್ರು ಅಂತ ಇರ್ತಾರೆ ಮ್ ಸೆವೆಂಟಿ ತೌಸಂಡ್ ಅಂತ ಅಂತಂದ್ರೆ ಸುಮ್ಮನೆ ತಗೊಲ್ಲ ಮ್ಯಾಮ್ ಹದಾ ಈಗ ಕೇಳಕ್ಕು ಬೇಕಲ್ಲ ಮಾಮ್
ಅದೇ ಸರ್ ನಿಮ್ದು ಸಿ ಬಿ ಎಸ್ಸಿನ ಐ ಸಿ ಎಸ್ಸಿನ
ಸಿ ಬಿ ಎಸ್ಸಿ
ಓಕೆ ಇದು ಅಲ್ನ್ವರ್ ಡಡೆ ಫಂಕ್ಷನ್ಸ್ ಕ್ರಿಯೇಟ್ ಮಕ್ಳಿಗೆ ಕ್ರಿಯೇಟಿವ್ ಆಗಿ ಎಕ್ಸ್ಟ್ರಾ ಏನ್ ಕಲ್ಸಕೊಡ್ತಿೀರ ಸರ್ ಏನ್ ಏನ್ ಕಳ್ಸಕೊಡ್ತೀರಾ
ಕ್ಷ ಏನಿರುತ್ತೆ ಅಂದ್ರೆ ಅವರಿಗೆ ಇನ್ನೊಬ್ಬ್ರ ಹತ್ರ ದೊಡ್ಡವರ ಹತ್ರ ಆ ಮರ್ಯದಿ ಕೊಡ್ಬೇಕು
ಹಾ ಸರ್
ದೊಡ್ಡವ್ರರಿಗೆ ಯಾವ ತರ ಮರ ರೆಸ್ಪೆಕ್ಟ್ ಹೆಂಗ್ ಕೊಬೇಕು ಸರ್ ಬಂದ್ರೆ ಎದ್ ನಿಂತ್ಕೊಬೇಕು ದೊಡ್ಡ ಯಾರಿ ಮನೆಗಳವರ್ಗ ಹಿಯ ಹಿರಿಯವರಿಗೆ ಯಾವತರ ರೆಸ್ಪೆಕ್ಟ್ ಬ ಮರ್ಯಾದೆ ಕೊಡಬೇಕು. ಅನ್ನೋದು. ಅವೆಲ್ಲ ಇರುತ್ತೆ ಮ್ಯಾಮ್ ಮತ್ತ ಅದು ಬಂದ್ಬಿಟ್ಟು ಈಗ ಸಣ್ಣ ಪುಟ್ಟ ಆಟಗಳು ಇರ್ತಾವಲ್ಲ ವಾ. ವಾಟರ್ ಗೇಮ್ಸ್ರುತ್ತಲ್ಲ ಸ್ವಿಮ್ಮಿಂಗ್ ಹ ಹಾಗಗೆ ಅಂದ್ರೆ. ನೀರ್ಂದ್ರೆ ಏನು ಯಾವ್ ತರ ಇದಾಗಬೇಕು. ನೀರಲ್ಲಿ ಮತ್ತೆ ರೋಡ್ ಅಲ್ಲಿ ಯಾವ್ ತರ ಬಿಹೇವಿಯರ್ ಮಾಡ್ಬೇಕು ನಾವು ಯಾವ್ ಕಡೆ ನೋಡ್ಬೇಕು. ಸಿಗ್ನಲ್ಸ್ ಬಗ್ಗೆ ಎಲ್ಲ ಇವಾಗಿಂದನೇ ನಾವು ಇ ಯಾಕಂದ್ರೆ ಹುಡುಗರ್ರಿಗೆ ಮ್ ಸಿಗ್ನಲ್ಸ್ ಕೊತಿರ್ವಬೇಕ ಮೇನ್ ವರ್ಗಡೆ. ಅಡ್ಡ ಅವ್ರರಿಗೆ ಸ್ಕೂಲ್ ಅಷ್ಟೇ ಸ್ಕೂಲ್ ಕಲ್ತ್ರೆ ಹೆಂಗಾಗುತ್ತೆ. ಅಂದ್ರೆ ಹಲೋ ಕೇಳಸಿದೇನಾ
ಹ
ಅಲೋ ಮ್ಯಾಮ್ ಕೆಳ
ಹಲ ಹಲೋಲ ಹಾ ಈ ಕೇಳ್ಸ್ತಿದೆ ಹೇಳಿ.
ಸ್ಕೂಲ್ ಅಂದ್ರೆ ಈಗ ಸ್ಕೂಲಗ್ ಬರ್ತಿರ್ತಾರೆ ಹುಡುಗರು. ಸ್ಕೂಲಿಂದ ಅಷ್ಟೇ ಕಲ್ತ್ರೆ ಏನಾಗುತ್ತೆ ಅಂದ್ರೆ ನಾಳೆ ಹೊರಗಡೆ ಅವರು ದೊಡ್ಡ, ದೊಡ್ಡರ್ ಆದ್ಮೇಲೆ ಹೋಗುವಾಗ ಯಾವತರ ರೂಲ್ಸ್ ಫಾಲೋ ಮಾಡ್ಬೇಕು. ರೋಡ್ಸ್ಗಳದೆಲ್ಲ ಅವ್ರಿಗೆ ಮೈಂಡ್ ಈಗ ಮೈಂಡ್ ನಲ್ಲಿ ಇವಾಗ, ನಾವು ಇವು ಮಾಡ್ತೀವಿ ಮ್ಯಾಮ್. ಅಪೋಸಿಟ್ ಹೆಂಗೆ, ಯೂಟರ್ನ್ ಹೆಂಗೆ, ಒನ್ ವೇ ಅಂದ್ರೆ ಏನು, ಟೂ ವೇ ಅಂದ್ರೆ ಏನು, ಇವಾಗಿಂದನೇ ನಾವು, ಮಾಡ್ಕೊಂತ ಬಂದ್ರೆ ಈಗ ತುಂಬಾ ಆಕ್ಸಿಡೆಂಟ್ ಆಗ್ತಿದೆ ಹುಡುಗೂರಿಗೆ ರೋಡಿನ ಪ್ರಜ್ಞೆ ಇಲ್ಲ ಮ್ಯಾಮ್. ಇವಾಗ, ಬಹಳ ಬರೀ ಓದದ್ರು ಕಡೆ ಅಷ್ಟೇ ಕೊಡ್ತಿದ್ದಾರೆ. ಸಾಮಾನ್ಯ, ಜ್ಞಾನ ಅನ್ನೋದು ಅವ್ರರಿಗೆ ತಿಳಿಸ್ತಿಲ್ಲ ಸ್ಕೂಲ್ಗಳಿಂದ ನಾವು ಅದನ್ನ ಇದು ಮಾಡಿದೀವಿ ಮ್ಯಾಮ್. ಯಾರ್ ಮಾಡಿದ್ದೀವಿ ನಮ್ ಸ್ಕೂಲಲ್ಲಿ. ಅದು ಮತ್ತೆ ಡ್ಯಾನ್ಸ್, ಇರುತ್ತೆ ಮ್ಯಾಮ್ ಅವ್ರಿಗೆ ಖುಷಿ ಪಡಿಸೋಕೇ ಡ್ಯಾನ್ಸ್ ಇರ್ತವೆ.
ಹಾಕೆ ಸ್ವಿಮ್ಮಿಂಗ್ ಕರಾಟೆ ಆತ್ರ ಎಲ್ಲ ಇರುತ್ತ ಸರ್.
ರು ಗೊತ್ತಾಗಲ್ಲ ಬಟ್ ಇರುತ್ತ ನೋಡಾಕ್ ಬಿಡ್ತತಿವಿ. ಇನ್ನೊಬ್ಬರು ಮಾಡ್ತಿರ್ತಾರಲ್ಲ ಅಂದ್ರೆ ಆ ತರಲ್ಲ ಎ ಹೇಳರು ಕೇಳೋರು ಹೇಳೋರು ಕ್ರಿ ಇದಿರುತ್ತೆ ಮ್ಯಾಮ್ ನೋಡ್ದ ಆ ತರ ಮಾಡ್ತಿರ್ತಾರಲ್ಲ ಅವ್ರಿಗೆ ದೊಡ್ಡವ್ರನ್ನ ಸೀನಿಯರ್ಸ್ ನ ತೋರಿಸ ಅವ್ರಿಗೆ ಅವ್ರ ಮುಂದೆ ಕುಂದ್ಸತೀವಿ ಸ್ವಲ್ ಇದು ಅಂದ್ರೆ ಏನು. ಅದ್ರ ಗೊತ್ತಾಗಬೇಕಲ್ಲ ಮ್ಯಾಮ್ ಅವ್ರಿಗೆ ಏನು ಕರಾಟೆ ಅಂದ್ರೆ ಏನು. ಪಶಿ ತಿಳ್ಕಣ ಕೊಡ್ಬೇಕು ಆಮೇಲೆ ಮಾಡ್ಸೋದು ಅದೆಲ್ಲ ಇರುತ್ತೆ. ಬರ್ತಾ ಬರ್ತಾ ಮಾಡ್ತೀವಿ ಮ್ಯಾಮ್ ಅದೆಲ್ಲ ಮಾಡ್ಕೊಡ್ತೀವಿ. ನಮ್ಗೆ ತೈತದೆ ಕರೆಕ್ಟ್ ಎಲ್ಲ ಇದೆ. ಮ್ಯಾಮ್ ಅವ್ರಿಗೆ ಅವ್ರ ಗಿಲ್ಲ ಒಟ್ಟು ದೊಡ್ಡವರ್ಗಿದೆ ದೊಡ್ಡರ ಆದ್ಮೇಲೆ ಇವ್ರಗೂ ಇರುತ್ತೆ.
ಓಕೇ.
ದು ಮತ್ತೆ ಡಾನ್ಸ್ ಇರುತ್ತೆ.
ಓಕೆ.
ಮತ್ತ ಸಿಂಗಿಂಗ್ ಇರುತ್ತೆ. ಮತ್ತೆ ಸ್ಪೋರ್ಟ್ಸ್ ಇಂದ ಆಕ್ಟಿವಿಟೀಸ್ ಚಿಕ್ಕ ಪುಕ್ಕ, ಚಿಕ್ಕ ಪುಟ್ಟ ಆಕ್ಟಿವಿಟೀಸ್ ಇರುತ್ತಲ್ಲ. ಮ್ಯಾಮ್ ಇಲ್ಲ ಸ್ವಲ್ಪ್ ನಾಲ್ಗೆ ಇದೆ ದಪ್ಪ ಇದೆ. ತಿರ್ಗಾಲ್ಲ ನಾಲ್ಗೆ. ಸಾರಿ ಚಿಕ್ಕ ಪುಟ ಆಕ್ಟಿವಿಟೀಸ್ ಇರುತ್ತೆ.
ಆ ಇರ್ಲಿ ಬಿಡಿ ಹೇಳಿ ಸ್ವಾರಿ.
ಹ ಮ್ಯಾಮ್ ಇರ್ಲಿ ಬಿಡಿ ಆ ಸಣ್ಣ ಪುಟ್ಟ ಈಗ ಆಟ ಆಡದು ರನ್ನಿಂಗ್ ಇರುತ್ತೆ.
ಹ ಸರ್ ಮತ್ತೆ ಮತ್ತೆ ಏನೇನ್ ಇರ. ಸರ್ ಇಷ್ಟ ನಾನು ಫೆಸಿಲಿಟೀಸ್. ಆದ್ರೆ ನನ್ಗೊಂದು ಡೌಟ್ ಸರ್. ಇಷ್ಟೊಂದ ಎಲ್ಲ ಫೆಸಿಲಿಟಿ. ಸೆವೆಂಟಿ ತೌಸಂಡಗೆ ಯಾರು ಕೊಡಲ್ಲ ಸರ್.
ಇಲ್ಲ ಮ್ಯಾಮ್ ನಾವ್ ಯಾಕಂದ್ರೆ ಇವಾಗ ಎಜುಕೇಶನ್ ಅಂದ್ರೆ ಮೇನು ಪೇರೆಂಟ್ಸ್ಗೆ ಗೊತ್ತಾ ಅವ್ರು ಓದಿಲ್ಲ ಇಲ್ಲ. ಮಕ್ಳಿಗೆ ಓದ್ಬೇಕು ಅವಿಗೆ ಕಲ್ಸಸ್ಬೇಕು ಇದ್ ಮಾಡಿರ್ತಾರಲ್ಲ. ಮ್ಯಾಮ್ ಹಂಗಾಗಿ ನಮ್ಮ್ ಇ ಇ ನಾವು ತರ ಇಷ್ಟೇ ಮಾಡಿದೀವಿ ಮ್ಯಾಮ್. ಅದು ನೀವೇ ಕೇಳಿದಲ್ಲ ಮ್ಯಾಮ್ ಇಷ್ಟೊಂದು ಜಾಸ್ತಿ ಅಂತ ನೀವೇ ಕೇಳ ಅ. ಸ್ಪೆಷಾಲಿಟೀಸ್ ಹೇಳಿದ ಮೇಲೆ ಗೊತ್ತತಯ್ತಾರಲ್ಲ ಹಂಗಾಗಿ ನಾವು ಈ ತರ ಮಾಡಿದೀವಿ ಮ್ಯಾಮ್ ಸುಮ್ಮನೆ ತಗನಲ್ಲ ಮ್ಯಾಮ್.
ಹ ಅದೇ ಬಟ್ ನಮ ಈ ತರ ಇಷ್ಟೊಂದೆಲ್ಲ ಯಾರು ಕಮ್ಮಿ ಫೀಸಿಗೆ ಪ್ರೊವೈಡ್ ಮಾಡಲ್ಲ. ಸೊ ಅದಕ್ಕೆ,
ಹ ಮ್ಯಾಮ್ ಮಾಡ್ ನಾ ಮಾಡ್ತಿದ್ವಿ. ಮ್ಯಾಮ್ ಯಾಕಂದ್ರೆ ನಾವು,
ಎಷ್ಟು ವರ್ಷ ಆಯ್ತು ಸರ್ ನಿಮ್ ಸ್ಕೂಲ್ ಬಂದ್ಬಿಟ್ಟು.
ನಮ ನಮ್ದು ಸುಮಾರು ಇಪ್ಪತ್ತು ವರ್ಷ ಆಯ್ತು ನೋಡ್ರಿ ಮ್ಯಾಮ್ ಈಗ ಇಪ್ಪತ್, ರನ್ನಿಂಗ್ ಅಲ್ಲಿ ಇದೆ. ಟ್ವೆಂಟಿ ಇರ್ಸ್ ರನ್ನಿಂಗ್ ಅಲ್ಲ ಇದೆ.
ಓಕೆ. ಅದೇ ಸರ್ ನಾನು ನ ಮನಲೆೆಲ್ಲಾ ಡಿಸ್ಕಸ್ ಮಾಡ್ಬಿಟ್ಟು ನಾನು, ಸ್ಕೂಲ್ ವಿಸಿಟ್ ಯಾವಾಗ ಸರ್ ಬರೋದು. ವಿಸಿಟ್,
ಹಾ ಸರಿಮ್ಮ ಹಲೋ
ಹಾ ಹಲೋ ಹಲೋ ಸರಿ
ವಿಸಿಟ್ ಮಾಡಿ ಮ್ಯಾಮ್ ನೀವು ನಮ ಸ್ವಪ ವರ್ಕ್ ಇದೆ ಮ್ಯಾಮ್ ವಿಸಿಟ್ ಮಾಡಿ ಮ್ಯಾಮ್ ನೀವು ಸರಿ ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್
ಎಂತ ಬಿಲ್ಲ ಮಾಡ